ಹಾ ಚೆನ್ನಾಗಿದ್ದೀರಾ
ಹಾ ಅಕ್ಕ ಚೆನ್ನಾಗಿದೀರ ಅಕ್ಕ ನೀವು
ಹ್ಮ ಚೆನ್ನಾಗಿದ್ದೇವಿ ನೋಡಮ್ಮಿ ಇನ್ನು ಊಟ ಟಿಫನ್ ಆ
ಹೌದೌದಾ ಟಿಫನ್ ಆಯತಾಗ ನಿಂತು
ಹ್ಮ್
ಟಿಫನ್ ಆಯ್ತಕ್ಕ ನಿಮ್ದು ಆಯ್ತು ಕಾಲೇಜ್ ಹಾ ಇವತ್ತೊಂದ ಇವತ್ತು ಹೋಗಿಲ್ಲಕ್ಕ ಇವತ್ತು ರಜೆ ಐತೆ ನಮ್ ಕಾಲೇಜ್
ಹೌದಾ
ನಮ ನಮ್ಕಿನ ದೊಡ್ಡೋರು ಇರ್ತಾರದಕ್ಕ ಡಿಗ್ರಿ
ಹಾ ಹಾ ಹಾ
ಮತ್ತೇನೋ ಒಂದು ಕಾರ್ಯಕ್ರಮ ಇರೋದ್ರಿಂದ
ಹಾ ಹಾ
ನಮಗೆ ಒಂದ್ ಸ್ವಲ್ಪ ಐವತ್ತು ರಜೆ ಕೊಟ್ಟಾರಕ್ಕ
ಹ ಹೌದಾ
ಚೆನ್ನಾಗ ಐತೆ ಕಾಲೇಜ್ ಜೀವನ ಚೆನ್ನಾಗ ಐತೆ ನೋಡ್ರ ನಮ ಕಾಲೇಜ್ ಅಂದ್ರಕ್ಕ ಬೇರೆ ಪಿ ಯು ಸಿ ತರಗತಿ ಇರೋರು ಯಶ್ ಅಷ್ಟು ಸ್ಟ್ರಿಕ್ಟ್ ಐತ ಅಂದ್ರಕ್ಕ ಅವ್ರ ಕಾಲೇಜ್ನಕ ತುಂಬಾಕ ಅಸಲು ಮಾತಾಡೋದಕ್ ಬಿಡೋದಿಲ್ಲ ಅಂತೆ ಒಂದೊಂದು ಕಡೆ ಆದ್ರೆ ಇಂಟರ್ ಇಂಟರ್ವೆಲ್ ಬೆಲ್ಲ ಇರ್ದತಲ್ಲ ಅದು ಕೂಡ ಒಂದ್ ಹತ್ತೇ ನಿಮಿಷ ಕೊಡ್ತಾರ ಅಂತೆ
ಹಾ ಹಾ ಹೌದಾ
ಂತ ಬೇರೆ ಕಾಲೇಜ್ ನಲ್ಲಿ ನಮ್ ಕಾಲೇಜ್ ನಲ್ಲಿ ಆ ತರ ಏನ ಇಿಲ್ಲ ಬಿಡ್ರಿ ಅಕ್ಕ ನಮ್ಮ್ ಕಾಲೇಜ್ ನಲ್ಲಿ ಓದ್ಬೇಕ್ರೆ ತುಂಬಾ ಏಕಾಗ್ರತೆಯಿಂದ ಓದ್ಬೇಕು ಆಮೇಲೆ ನಾವು ಅವರು ನಮಗೆ ಫ್ರೀ ಬಿಟ್ಟಾಗ ನಾವ್ ಹೇಗಾದ್ರೂ ಇರ್ಬೋದು ನೋಡ್ರಕ್ಕ
ಹೌದಾ
ಹಾ ಮಕ್ಕಳ ಮಕ್ಕಳ್ದ ಮೂಡು ಮಕ್ಕಳದು ಇದು ಮನಸ್ಸು ಎಲ್ಲ ಅವರು ಚೆನ್ನಾಗ್ ಅರ್ಥ ಮಾಡ್ಕೊಂತಾರಕ್ಕ ನಮ ನಮ್ ಕಾಲೇಜ್ ನಲ್ಲಿ ಇರೋ ಹ ಲೆಕ್ಚರರ್ಸ್ ಎಲ್ಲಾರಕ್ಕ
ಹೌದ
ಹ್ಮಕ್ಕ
ಕೆ ಜಂದ
ಹಾ ಚೆನ್ನಾಗಯತಕ್ಕ ನಾನು ನನ್ ನಮ ಬೇರೆ ಬೇರೆ ಕಾಲೇಜ್ ಸೇರಿರೋ ಸ್ನೇಹಿತರೆ ಎಲ್ಲರೂ ಇನ್ನು ನ ಫೋನ್ ಮಾಡ ನಾಳಿ ಮಾತಾಡ್ತಿದ್ದಾಗ ಹಾಗೆ ಅವರು ಹೇಳ್ತಿದಾರ ನಮಗೆ ಯ್ಯೋ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಸಾಯಂಕಾಲ ಏಳು ಗಂಟೆಗೆಗ್ ಬಿಡ್ತಿದ್ದಾರ ಬೆಲ್ ಇಂಟರ್ವ್ಯೂಲ್ ಇಲ್ಲ ಏನಿಲ್ಲ ಆಮೇಲೆ ಟೀಚರ್ಗಳು ಚೆನ್ನಾಗ ಅರ್ಧಂಬರ್ಧ ಹೇಳ್ತಿದಾರ ಸ್ವಲ್ಪೇ ಅರ್ ಅರ್ಧ ಹೇಳಿ ಅರ್ಧ ಬಿಡ್ತಿದಾರ ಹ ಒಂದು ಒಂದು ಒಂದು ಒಂದು ಪ್ರಾಬ್ಲಮ್ ಏನಾದ್ರು ಮಾಡಿ ಇನ್ನೊಂದು ನೂರ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ ಬಿಿಡಗಾರ ಅಂತಕ ಮಾಡ
ಅಯ್ಯೋ ಹೌದಾ ಹಂಗಂದ್ರೆ ಕಷ್ಟ ಆಗುತ್ತಲ್ಲ ಮತ್ತೆ ಕಲಿಯೋಕೆ ಅವ್ರಿಗೆ
ಅದು ಕಷ್ಟ ಆಗ್ತದಾಗ ನಾನು ಅವ್ರಲ್ಲಾ ಹೇಳೋದ್ ನೋಡಿ ನಮ ಕಾಲೇಜ್ ನಲ್ಲಿ ಈ ತರ ಏನಿಲ್ಲ ಅಲ್ಲಪ್ಪಾ ನಮ್ ಕಾಲೇಜ್ ಎಷ್ಟೋ ಚೆನ್ನಾಗ ಐತೆವ ಅಂತ ಅನ್ಕೊಂಡೆ ನಡಕ ನಾನು
ಹೌದಾಮ ನಾವು ಹೋಗ್ತಾ ಇದ್ವಿಿಲ್ಲವ ಕಾಲೇಜ್ಗೆ ಈಗ ಇಲ್ಲ ಬಿಡು ಬಿಟ್ಟಿದ್ದೀವಿ ನಮ್ದು ಕಾಲೇಜ್ ಕೂಡ ಚೆನ್ನಾಗಿತ್ತ ಚೆನ್ನಾಗಿತ್ತ ನೋಡಮ್ಮ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದತ್್ವಿ ಚೆನ್ನಾಗಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ತಿಂತಾ ಇದ ಇದ್ವಿ ನಮ್ ಕಾಲೇಜ್ ಮುಂದ್ಗಡೆ ಮಂಡಲ್ ಇಟ್ಕೊಂತರಲ್ಲ ಬಂಡಿಯಲ್ಲಿ ಆತ್ರರೆಲ್ಲ ಇಡ್ಕೊತಿದ್ರ ಮೀನ್ ಆ್ರರೆಲ್ಲ ಇಟ್ಕೊತಿದ್ರು ಅದೆಲ್ಲಾ ತಗೊಂಡ ತಿನ್ನೋದು ಒಬರಿಗ ಒಬ್ರು ಬುಕ್ಸ್ ಇಸ್ಕೊಳ್ಳೋದು
ಹಾ ತ
ಇವೆಲ್ಲಾ ಮಾಡ್ತಾ ಇದೀವಿ ನೋಡಿ ಚೆನ್ನಾಗಿ ಒಂಥರ ಕಾಲೇಜ್ ಜೀವನ ಚೆನ್ನಾಗಿರುತ್ತೆ ಅಲ್ಲಾ
ಚೆನ್ನಾಗಿರುತ್ತ ನೋಡ್ರಕ್ಕ ನೀವಿನ್ನ ಕಾಲೇಜ್ ಕಾಲೇಜ್ ಜನ್ ಆ ಆ ಸಮಯದಲ್ಲಿ ಏನೇನೆಲ್ಲಾ ಮಾಡಿರಿ ಏನೇನೆಲ್ಲ ಚಟನಪತಿ ಮಾಡಿರಕ್ಕ ಏನೇನೆಲ್ಲಾ ಇದು ಮಾಡಿರಿ ನಿಮ್ ಫ್ರೆಂಡ್ಸ್ ನಿಮ್ ಸ್ನೇಹಿತರ ಜೊತೆಗೆ ಹೆಂಗಿದ್ರಿ ನಿಮ್ ಸ್ೇ ಸ್ನೇಹತ್ರು ಹೆಂಗಿದ್ರು ಇವಾಗ ಇವಾಗ ಕಾಲೇಜ್ ಜೀವನದಲ್ಲಕ ನೀವುಫು ಸ್ನೇಹ ರು ಇಷ್ಟೇ ಅಕ್ಕ ಇಷ್ಟೇ ಅರ್ಧ ಸ್ವಲ್ಪ ಸಮಯಕ್ಕಂತ ಆಗ್ಬಿಟ್ಟಾರಕ್ಕ
ಹ್ಮ್
ಓ ಇಷ್ಟ್ ಇಷ್ಟರು ಇವಾಗ ಸ್ನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ದಿನ ಇರ್ತತೆ ಸ್ವಲ್ಪ ದಿನ ಆದ್ಮೇಲೆ ಏನೋ ಮನ್ಸ್ ತಗಕ್ ಬಂದು ಸುಮ್ಮನೆ ಹೋಗಬ ಬಿಡ್ತ ಅಂದ್ರ ಎಷ್ಟೊಂದ ಆತಿದವ
ಅಯ್ ನಮ್ ಸ್ನೇಹತ್ರರ ಹಂಗಿರ್ಲಿಲ್ಲ ನೋಡು ಏನ ಮುನಿಸು ಬರ್ಲಿ ಒಂದು ದಿನ ಅಷ್ಟೆ ನೋಡುದು ತಿರ್ಗಾ ಮಾರದಿನ ಮತ್ತೆ ಬೆಳಿಗ್ಗೆಾಾವ ಅವ್ರ ಮುಖಾ ನೋಡ್ತಾ ಇದ್ವಲ್ಲ ಅವ್ರ ನಮ್ಮ ಮುಖೋ ಚನ್ನಾಗಿಿಂದೇನೆ ಫ್ರೆಂಡ್ಶಿಪ್ ಇವತ್ತೇ ನಾವು ಮಾತಾಡ್ಸ ಒಬ್ರಗೊಬರು ಮಾತಾಡ್ಕೊಳೋರು ನಾವು ಇದನ್ ತಗೊಳ್ಳಳೆ ಇದನ್ ತಗೊಳ್ಳಳೆ ಅಲ್ಲಿ ಹೋಗೋಣ ಬ ಫ್ರೆಂಡ್ ಲ್ಲ ನಾವೆಲ್ಲಾ ನಮ್ಮ್ ಸ್ನೇಹಿತರೆಲ್ಲಾ ಸೇರಿ ಈ ಗ್ರಂಥಾಲಯ ಬರುತ್ತಲ್ಲ ಗ್ರಂ ಗ್ರಂಥ ಎಲ್ಲಾಗಿ ಇರುತ್ತಲ್ಲ ಅಲ್ಲಿ ಹೋಗಿ ಬುಕ್ಸ್ ಎಲ್ಲ ಓದಿ
ಹಾಕ್ಕ
ಹಾ ಅಲ್ಲೆಲ್ಲಾ ಏನನ ದಾರಿಲ್ಲಿ ಏನಂತ ಕಂಡ್ರ ತಿನ್ಕೊಂಡು
ಹ್ಮ್
ಚೆನ್ನಾಗಿ ಮನೆಗ್ ಬರ್ತಾ ಇದ್ವಿ ನೋಡು ಕಾಲೇಜು ಮನೆ ಟೈಮ್ ಹೋಗದ ಮತ್ತೆ ಈ ಸಮಯ ಹೋಗದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ
ಹಾ ಹಾ ಚೆನ್ನಾಗೇ ನೋಡ್ಬೇಕಾ ತರದ ಜೀರ್ನ ತರದ ಕಾಲೇಜ್ ಅಂದ್ರೆ ಈಗಏನು ಆ ತರದ್ದದು ಮತ್ತೆ ಇವಾಗ ಮತ್ತೆ ಬರ್ಬೇಕಂದ್ರೆ ಕೂಡ ಸಿಗೋದಿಲ್ಲ ನೋಡ್ರ
ಹೌದೌದು ಕಾಲೇಜ್ ದಿನಗಳು ಮತ್ತೆ ಮತ್ತ ಬೇಕಂದ್ರೆ ಸಿಗಲ್ಲ ಕಾಲೇಜ್ ದಿನ ಆಯ್ತು ಸ್ಕೂಲ್ ದಿನಗಳಾಯ್ತು ಮತ್ತೆತ್ರಿ ನಮ ಕನಸಲ್ಲ ಅವೆಲ್ಲ ಕನ್ಸಷ್ಟ ಅಷ್ಟ ಕನಸಾಗೆ ಉಳ್ಕಲ್ತೇವೆ ಹೊರ್ತು ಮತ್ತೆ ನಾವ್ ಹಿಂದಿಕ್ ಹೋಗಕ್ ಆಗಲ್ಲಲ್ಲ
ಹೌದು ನೋಡ್ರಿ ಹೌದಕ್ಕ ಹೌದು್ರ
ಸುಂದರ ಕ್ಷಣಗಳ ಇದ್ದಂಗೆ ಕಾಲೇಜ್ ದಿನಗಳು ಸ್ಕೂಲ್ ದಿನಗಳನ ಮೇಲೆ ಜೀವನ ಪೂರ್ತಿ ಮರೆಯಲಾಗದ ಕ್ಷಣಗಳು ನೋಡವು
ನಿಜ ನೀಜತ ನಿಜ
ಹಲೋ
ಹಾ ಹೌದ್ರಿ ಆ ಕಾಲೇಜ್ ದಿನದಲ್ಲಿ ನಾವು ಮಾತಾಡ್ ತಿದ್ದು ಮಾತುಗಳು ನಾವು ನಗ್ತಿದ್ದಿದ್ದ ದಿನ ಅವೆಲ್ಲ ನ ಹಾ ತಮಾಷೆಗಳು ಹ ಚರ್ಸ್ಗೆ ಹಿಂದಿಂದ ಮಾತಾಡೋದು ಅವರಿಗೆ ಏನೇನೋ ನ ಆಹ ಹೆಸರುಗಳು ಇಡೋದು ಇವೆಲ್ಲಾ ಹಮ್ಮ ಇವೆಲ್ಲಾ ನೆನ್ಸ್ಕೊಂಡ್ರೆ ವಾಪಸ್ ಮತ್ತೆ ಈ ಹೀಗೆಲ್ಲಾ ಇದ್ದೀವಿ ಆ ಕ್ಷಣದಲ್ಲಿ ಅವಾಗ ನಮಗ ಏನು ಗೊತ್ತೇ ಇದ್ದಿಲ್ಲ ಶಿಕ್ಷಣ ಎಷ್ಟು ಮಹತ್ವಾದದ್ದು ಅಂತ ಇವಾಗ ಇವಾಗ ಗೊತ್ತಾಗತ್ತಕ್ಕ ಎಲ್ಲಾ
ಹ ಮನೇಲಿ ನಮಗೆ ನೋಡು ಕಾಲೇಜ್ ಹೋಗ್ಬೇಕಾದ್ರೆ ಏನು ಗೊತ್ತಾಗಲ್ಲ ಇ ಬರೀ ನಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಜೊತೆಗೆ ತಮಾಷೆ ಮಾಡ್ಕಂತಾನೇ ಕಳದ್ ಬಿಡ್ತೀವಿ ಮನೇಲಿ ಏನ್ ಕೂಡ್ತಿವಲ್ಲ ಆವಾಗ ಗೊತ್ತಾಗುತ್ತೆ ಹಾ ಅವಾಗ ಚೆನ್ನಾಗಿ ಇತ್ತಲ್ಲ ನಾವ್ ಅವಾಗ ಚೆನ್ನಾಗಿ ಮಾಡ್ಬೇಕಿತ್ತು ಚೆನ್ನಾಗಿ ಓದ್ಬೇಕಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಕನಸು ಎಲ್ಲ ಚೆನ್ನಾಗಿರುತ್ತ ಅವೆಲ್ಲ ಮನೇಲಿ ಕೂತಾಗ ನೆನಪಾಗುತ್ತ
ಹೌದು ಹೌದಕ್ಕ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಕಾಲೇಜ ಮುಗಿಬೇಕ ಕೂಡ ನಾವು ನಕ್ಕಂತ ಫ್ರೆಂಡ್ ಸ್ನೇಹಿತರ ಜೊತೆಗೆ ಮಜಾ ಮಜಾ ಮಾಡ್ಕೊಂತ ಇರ್ತೀವಿ ಬಿಡ್ರಿ ಅಕ್ಕ ಕಾಲೇಜ್ ಮುಗಿಬೇಕಾರೆರ ಕಡ ದುಃಖ ಬರೋದಿಲ್ಲಾ ಯಾವಾಗ ಕಾಲೇಜ ಇನ್ನು ನಾವು ಎಲ್ಲಾರೂ ಬೇರೆ ಬೇರೆ ಓದು ಓದ್ ಓದ್ಬೇಕಂತ ಬೇರೆ ಆಗ್ತರಲ್ಲಕ್ಕ ಅವಾಗ ಯಾವತ್ತೂ ಒಂದು ದಿನಸ ಅಚಾನಕ್ಕ ಆಾಗಿ ಎಲ್ಲ ನೆನಗ್ ಬಂದ್ಬಿಡತಕ್ಕ
ಹೌದು ನಾವು ಹಂಗೆ ನೋಡು ನಾವು ನಮ್ ಕಾಲೇಜ ಅಲ್ಲಿ ಲಾಸ್ ಲಾಸ್ಟ್ ಡೇ ಲಾಸ್ಟ್ ದಿನ ಪೂಜೆ ಮಾಡ್ತಾರ ಸರಸ್ವತಿ ಪೂಜೆ ಅಂತ ಹ ಮಾಡ್ಬೇಕಾದ್ರೆ ಎಲ್ಲರೂ ಅವತ್ತೆಲ್ಲಾ ನೀನ್ ಇದನ್ ಹಾಕೊಂಡ್ ಬಾ ನಾನನ್ ಇದನ್ ಎಲ್ಲರಿಗ ಸಾರಿ ಹಾಕೊಂಡ್ ಬಾ ಅಂತ ಹೇಳಿದ್ ಸೀರೆಗಳನ್ನ ಹಾಕೊಂಡೋಗಿ ಚೆನ್ನಾಗಿ ಎಲ್ಲಾರು ಅಲ್ಲಿ ನಮ ಕಾಲೇಜ ಅಲ್ಲೇ ಎಲ್ಲಾ ತಿನ್ನಕ್ಕೆೆ ತಿಂಡಿಗಳೆಲ್ಲ ಮಾಡಿದ್ರು ಎಲ್ಲ ತಿಂದು ಖುಷ್ ಖುಷಿಯಿಂದ ಎಲ್ಲಾ ಆಚರಣೆ ಮಾಡಿ ಬಂದ್ವಿ ಇನ್ನು ನಾವವು ಇನ್ನೇನಪ್ಪಾ ಈ ಈ ಈ ಸ್ಥಳ ಬಿಟ್ಟು ಮತ್ತೆ ಹೋಗ್ತವಲ್ಲ ಮುಂದೆ ಅಂತೇಳಿ ತುಂಬಾ ದುಃಖ ಆಯ್ತು ನೋಡು ನಮಗಂತತ್ತುು ಎಲ್ಲಾರೂ ನಮ ಸ್ನೇಹಿತರು ನಮ್ಮ ಪ್ರಿನ್ಸಿಪಾಲ್ಗಳು ಇ ಹಾ ರೀ ನಮ್ಗೆ ಯಾವ ಏನ್ ಹೇಳ್ಕೊಡ್ತಾ ಇದ್ರಲ್ಲ ಪಾಠಗಳನ್ನ ಆ ಟೀಚರ್ಸ್ ಎಲ್ಲಾ ತುಂಬಾ ಅವರೆಲ್ಲಾ ಆಳ್ತಾ ಇದ್ರು ನೋಡು ಎಲ್ಲಾರು ಹೋಗ್ತಿದ್ದೀರಲ್ಲ ಅಂತೇಳಿ ನಾವು ಟೀಚರ್ಗಳ ಜೊತೆ ಅಷ್ಟು ಬೆರೆತ ಬಿಿಟ್ಟಿದ್ವಿ ಅಲ್ಲಿ ಕಾಲೇಜಲ್ಲಿ ಲೆಕ್ಚರ್ಸ್ಗಳ ಜೊತೆ ಹ ಅವ್ರ ಜೊತೆ ಅ ಬೆರೆತ ಬಿಟ್ಟಿದ್ವಿ ನೋಡು
ಹ್ಮ್ ಒಂಂತರ ಚೆನ್ನಾಗಿರೋ ನನಗ್ ಬಿಡಾಕ
ಹಾ ಅದೇ
ಯಾವ್ದಾದ್ರು ಒಂದ ದಿನ ಹಾಗೆ ಸುಮ್ನೆ ನೆಂಚ್ಕೊಂಡ್ರಿ ಸಮಯ ಹ್ಮ್ ಹ್ಮ ಹಾ ಹಾಗೆ ಅನ್ಸ ಎಂದಕ್ ಮತ್ತೆ ಅ ಅಂತ ವರ ದೇವರು ಬಂದು ನಿಜಾಗ್ಲು ಎಲ್ಲಾರೂ ಜೀವನದಲ್ಲಿ ಒಂದು ಕೊಟ್ಬಿಟ್ಟ ಅೆ ಹೇಗಿರುತ್ತಪ್ಪಾ ಅನ್ತ್ಬಿಡ್ತಕ್ಕ ಒಂದೊಂದ್ಸರ್ತಿ ವಾಪಸ್ ಒಂದ್ ದಿನ ವಾಪಸ್ ಮತ್ತ ಮತ್ತೆ ನಿಮ್ ಶಾಲೆೆಗೆ ಹೋಗ್ಬಿಡ್ರಿ ಒಂದು ದಿನ ವಾಪಸ್ ಮತ್ತೆ ನಮ್ ಕಾಲೇಜಗ್ ಹೋಗ್ಬಿಡ್ರಿ ಆ ಎರಡ್ ವರ್ಷ ಆ ಅಷ್ಟು ವರ್ಷ ಕಲ್ದಿರೋ ಕ್ಷಣಗಳು ಎ ಎಲ್ಲಾ ಒಂದ್ ದಿನದಲ್ಲಿ ಜೀವಿಸಿ ಬಂದ್ಬಿಡ್ರಿ ನೀ್ ವಾಪಸ್ ಆತರ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತವ ಕ
ಹಾ ಅದೇ ಅದೇ ಇದು ನಿಜ ನೋಡು ಮಾತು ಇದೇನ ಸತ್ತೇ ಆಗ್ಬಿಟ್ಟು ಟಗಿನ ನಮ್ಮಷ್ಟು ಖುಷಿ ಪಡೋಾರೇ ಇರಲ್ಲಲ್ಲ
ಹಾ ನಿಜ ನೋಡ್ರಕ್ಕ
ಹಾ ಅದೇ ನಾವೆಲ್ಲಾ ಹಂಗಗೆ ಇದ್ವಿ ನೋಡು ಒಂದು ಏನ ತಗೊಂಡ್ಲಿ ಒಂದು ಲೇಸ್ ತಗೊಂಡ್ಲಿ ನಮ್ಮ್ ಫ್ರೆಂಡ್ಸ್ ಇದ್ರಲ್ಲ ನಮ್ಮ ಸ್ನೇಹಿತರ ಇದ್ರಲ್ಲಾ ಎಲ್ಲ ಎಲ್ಲ ಹಂಚ್ಕೊಂಡ ತಿನ್ನೋದು ಏನಾದ್ರೂ ತಮಾಷೆಗೆ ಎಲ್ಲು ತಮಾಷೆ ಮಾಡ್ಕೊಂಡು ಒಬರಿಗೊಬ್ರು ಎಳದಾಡ್ಕೊಂಡ್ ತಿಿಂದಬಿಡದು ಕಸ್ಕೊಂಡ್ ಬಿಡೋದು ಒಡ್ಕೊಳ್ಳೋದು ಒಂಥರ ಅದು ಎಲ್ಲ ಚೆನ್ನಾಗಿ ಇದು ಒಂದು ಅಕ್ಕ ತಂಗಿ ಅಣ್ಣ ತಮ್ಮ ಈ ತರ ಎಲ್ಲ ಎಲ್ಲ ಸಂಬಂಧ ಬೆಳೆದು ಚೆನ್ನಾಗಿ
ಹೌದಾ ಹೌದಾ
ಹಾ
ಮನೇೆಯಲ್ಲಿ ಸಂಬಂಧಕ್ಕಿನ ಹೊರಗಡೆ ಸಂಬಂಧಕ್ಕಳ ಕೂಡ ನಮ ರಕ್ತ ಸಂಬಂಧ ಅನ್ನೋ ತರಾನೇ ಅಷ್ಟು ಕ್ಲೋಸ್ ಆಗ್ಬಿಟ್ಟಿರ್ತಿವ ಅಕ್ಕ ನಾವ್ ಅಷ್ಟ್ ಹಚ್ಕೊಂಡ್ ಬಿಡ್ರಿದೀವ ಅವ್ರರು ನಮ್ಮನ್ನ ನಾವ್ ಅವ್ರನ್ನ ಅವ್ರ ನಮ್ಮನ್ನ ಹೌದದು ಹೌದು
ಹಾಗಾಗಿ ಚಂದ ಅದು ಒಂದು
ಹೌದು ಹೌದಕ್ಕ ನೀವ್ ಹೇಳದ್ ನಿಜ ನೀ
ಹಾ ನೋಡ
ವ ಮ ನಿಮ ಜೊತೆ ಹಿಂದಿಲ್ ದಿನ್ದಲ್ಲಾ ಮಾತಾಡಿ ತುಂಬಾ ಖುಷಿ ಆಯ್ತು ನೋಡ್ರಪ್ಪ ವಾಪಸ್ ಎಲ್ಲಾ ನೆನ್ಚ್ಕೊಂಡಂಗ ಆಯ್ತು ನಮ ಸ್ನೇಹಿತರು ನಿಮ್ ಸ್ನೇಹತ್ರರು
ಹ ನಾನು ನೆನ್ಸ್ಕೊಂಡೆ ನೋಡ್ ನಮ್ಮ್ ಸ್ನೇಹಿತರನೆಲ್ಲಾ
ಹಾ ಹೌದಪ್ಪ ಹೌದಪ್ಪ ಮತ್ತೆ ಮಾತಾಡಣ ಅಂತಕ್ಕ ಮತ್ತೆ
ಹಾ ಸರಿ ಓ ಸರಿಮ್ಮ ಹ್ಮ್